ನಾನೇ ಮಾತಾಡ್ತೀದಿನಿ ನಿತೀಶ ಅವರು ನಿತೀಶ್ ಅವ್ರೆ ಆರಾಮ ಇದರಿ
ಹಾ, ಆರಾಮ್ದೇವ್ರೀ ನೀವ್ರೀ-
ಹ್ಮ್, ನಾವ್ ಆರಾಮ ಆದಿವ್ರಿ ಊಟ ಆಯತ್ರಿ.
ಹ್ಮ್, ಊಟ ಆಯ್ತನೋಡ್ರಿ ನಮ್ದ ವಸತಿ ನಿಲಯದಲ್ಲಿ. ಶಾವಿಗೆ, ಅನ್ನ, ಸಾಂಬಾರು, ರೊಟ್ಟಿ ಎಲ್ಲಾ ಮಾಡಿದ್ರು ನಿಮ್ಮ್ ವಸತಿ ನಿಲಯದಲ್ಲಿ
ಹೌದ್ರಿ ನಮ್ಮ ವಸತಿಯಲ್ಲಿ ಇವತ್ತು ಮಣ್ಣು ಎತ್ತಿನ ಅಮಾವಾಸಿ ಅದಾ ಅಲ್ರೀ ಇವತ್ತು ಏನೋ ಇವತ್ತು ಮ ಹೊಸದಾಗಿ ಮಾಡೋಣಂತ ಬೆಳಿಗ್ಗೆ ಬೆಳಿಗ್ಗೆನು ಸಿಹಿ ಮತ್ತು ಉಪ್ಪಿಟ್ಟು ಮಾಡಿದರಿ. ಚೌ ಚೌ ಭಾತ ಅಂತ ಅರ್ತಾರಿ ಅದ್ರ ನಮ್ಮಲ್ಲಿ ನಮ್ಮ ವಸತಿನಿಲಯ ಚೌಚ ಭಾತ್ ಅಂತ ಕರಿತಾರೆ ಅದು ಮತ್ತೆ ಸಿರಾ ಮತ್ತೆ ಉಪ್ಪಿಟ್ಟು ಮಾಡ್ತಾರೆ.
ಹ ನಮ್ ಮಧ್ಯಾಹ್ನ ಇಲ್ಲಿ ಹೋಳಿಗೆ ಮಾಡಿದಾರೆ ರಿ ಹೋಳಿಗೆ ಜೋತೆ ತುಪ್ಪ. ತುಪ್ಪದ ಜೊತೆ ಅನ್ನ, ಸಾಂಬಾರು ಹೋಳಿಗೆ ಸಾರ ಎಲ್ಲಾ ಮಾಡಿದ್ರೀ ನಮ್ಮ ವಸತಿ ನಿಲಯದಲ್ಲಿ.
ಅದೇ ನೋಡಿ ನಮ್ಮ ವಸತಿ ನಿಲಯ ಅದೇ ಮಾಡಿದ್ ನೋಡಿ ಹೋಳ್ಗಿ ತು ಹಪ್ಪ ಹಪ್ಳ ಅನ್ನ, ಸಾರು ಮತ್ತೆ ಕಟ್ಟಿ ರೊಟ್ಟಿ ಕೊಟ್ಟಿದ್ರರಿ. ರೊಟ್ಟಿ- ಬದನಿಕಾಪಲ್ಲೆ ಅನ್ನ ಸಾರು.
ನೀವು ಜಿ ಕೆ ವಿ ಕೆ ಕಾಲೇಜಿನಲ್ಲಿ ಓದ್ತಾ ಇರೋದು ತಾನೆ.
ಹಾ ಹೌದ್ರಿ ನಾವು ಕೃಷಿ ಮಹಾವಿದ್ಯಾಲಯ ಬೆಂಗಳೂರು.
ಹಾ, ಹಾ ನಾವು ಇಲ್ಲಿ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯಲ್ಲಿ ಓದ್ತಾ ಇರೋದು. ನೀವು ಯಾವ ಎಷ್ಟನೇ ವರ್ಷದಲ್ಲಿ ಓದ್ತಾ ಇರೋದು ಅಂತ ನಮ್ಗೆ ಹೇಳ್ತೀರಾ.
ನಾವು ನಾವು ಈಗ ಎರಡನೇ ವರ್ಷದ ವಿದ್ಯಾರ್ಥಿರೀ ನೀವು.
ನಾವು ಈಗ ಇಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿ ಎಂದು ನಾವು ಹೇಳತಿದ್ದೀವಿ.
ಹ್ಮ, ನಾವು ಇಲ್ಲಿ ಎರಡನೇ ವರ್ಷದ ವಿದ್ಯಾರ್ಥಿರಿ ಎರಡನೇ ವರ್ಷದ ಎರಡನೇ ಭಾಗದಲ್ಲಿ ಓದತೋದಿವಿ ನಮ್ಮೆ ತರಗತಿಗಳೆಲ್ಲ ಚೆನ್ನಾಗಿನಡೀತಾ ಇದಾವ ಪರಿಸರ ಅಧ್ಯಯನ ಆಯ್ತು ಎಲ್ಲಾ ತರಗತಿಗಳು. ಚೆನ್ನಾಗಿ ನಡಿತಾಇದಾವ ಎಲ್ಲಾ ಶಿಕ್ಷಕರು ಚೆನ್ನಾಗಿಪಾಠ ಹೇಳ್ತಾರೆ ಎಲ್ಲರೂ ಎಲ್ಲರು ವಿದ್ಯಾರ್ಥಿಗಳ ಜೂಡಿ ಹೊಂದಾಣಿಕೆ ಎಲ್ಲ ವಿದಾರ್ಥಿ. ಚೆನ್ನಾಗ್ ಮಾತಾಡಿಸ್ತಾರ ಚನ್ನಾಗಿ ತ್ವೊಂಡ ಹೊಂದಾರ ಇದತಾರೆ ಇಲ್ಲೆಲ್ಲ ಶಿಕ್ಷಕರ ಆಯ್ತು ವಿದ್ಯಾರ್ಥಿಗಳಾಯ್ತು ನಮ್ಮ ಸ್ನೇಹಿತರು ಸ್ನೇಹಿತರೊಡನೆ ಎಲ್ಲರುನಾ ಹೊಂದಾಣಿಕೆಯಿಂದ ಇದೀವಿರಿ ನೀವು.
ನಾವು ಕೂಡ ಇಲ್ಲಿ ಶಿಕ್ಷರ ಜೋಕ ಹೊಂದಾಣಿಕೆಯಿಂದ ಇದೀವಿ ನಾವು ಕೂಡ ಇಲ್ಲಿ ಚೊಲೋ ಓದ್ತಾ ಇದೀವಿ ಇಲ್ಲಿ. ಬಹಳ ಜನಗಳು ತುಂಬಾ ಜನರೊಂದಿಗೆ ನಾವು ಸಹಪಾಟ್ ಗಳಿಂದ ನಿಮ್ಗೆ ಏನಾದ್ರು ತೊಂದರೆಗಳ್ದರೆ ನಮ್ಗೆ ನೀವು ಹೇಳ ಬಹುದು. ಯಾವುದರ ಪರಿಶ್ ಯಾವುದರ. ಪರೀಕ್ಷೆ ಸಂಬಂಧ ನಿಮ್ ತೊಂದರೆ ಇದ್ದರೆ ನಮ್ಗೆ ಹೇಳ್ಬಹುದು ಮತ್. ಮತ್ತೆ ಹಲವಾರು ಶಿಕ್ಷಕರು ನನಗೆ ಪರಿಚಯ ಇರುವ ಕಾರಣ ನಾನ್ ನಿಮ್ಗೆ ಹೇಳುತ್ತೇನೆ.
ಅದೇ ರೀ ನಮ್ದು ಜಿ ಕೆ ವಿ ಕೆ ಬೆಂಗಳೂರ್ ಅಲ್ರಿ ನಮ್ಮ ಕಾಲೇಜಿನಲ್ಲಿ ನಮ್ದು ಅತ್ಯಂತ ಇದೀ ಇದೀ ನಮ್ಮ್ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಅತ್ಯಂತ ವೇಗವಾಗಿ ಅತ್ಯಂತ ದೊಡ್ಡ ದೊಡ್ಡ ಕಾಲೇಜ್ ಅಂದ್ರೆ ಅದು ನಮ್ಮದೇ ನೋಡ್ರಿ ಇಡಿ ಕಾಲೇಜ್ನಲ್ಲಿ
ಹೌದ್ರಿ ನಾನು ಕೂಡ ಇಲ್ಲಿ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡಲು ಕರ್ನಾಟಕ ಇದು ಐಕಾರ್ ನ್ಯೂ ಡೆಲ್ಲಿ ಹೋಗ್ಬೇಕಂತ ಮಾಡಿನಿ
ಹೌದು ಮುಂದಿನ ವಿದ್ಯಾಭ್ಯಾಸಕಾಗಿ ನೀವು ನಮ್ಮ ಕಾಲೇಜಿಗೆ ಬಂದ್ರೆ ಒಳ್ಳೇದ್ರಿ ಮುಂದೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತರಿ ಆಮೆಲ್ ಕಾಲೇಜಿನಲ್ಲಿ ಮುಂದೆ ಮಹಾವಿದ್ಯಾಲಯ ಆಯ್ತು ಪದವಿ ಕೊಡತಿ ಚೆನ್ನಾಗ್ ಮಾಡ್ತಾರೆ ಎಲ್ಲಾ ಎಲ್ಲಾ ಯಾವುದೇ ರೀತಿಯ ಸಂಭ್ರಮ ಆಚರಣೆಗಳಾಗಲಿ ಅದೇ ರೀತಿ ಒಂದು ಸಂಭ್ರಮಾಚರಣೆನೂ ಬಿಡೋದೇನ್ರೀ ಎಲ್ಲಾ ಅಚುಕಟ್ಟಾಗಿ ನಡೆಸ್ಕೊಡ್ತಾರ್ ರಿ ಎಲ್ಲರೂ ಒಗ್ಗೊಟ್ಟಾಗಿ ಮಾಡ್ತಾರೀ ಯಾವುದೇ ಸಂಭ್ರಮ ಆಚರಣೆಗಳಾಯ್ತು ಹ್ಮ್ ಕೆಟ್ಟದಾಗಿ ಮಾತಾಡ ಬಿಡಲ್ರಿ
ಗುಡಿಯ ಶಿಕ್ಷಕರು ತುಂಬಾ ತಮಗೆ ತೊಂದರೆ ನೀಡುತ್ತಿದ್ದಾರೆ ಹಾಗು ಅವರ ಕೈಯಲ್ಲಿ ಇರುವ ಶಿಕ್ಷಕರು ಅಂತೂ ನಮಗೆ ಬಡ್ತಾ ಇಲ್ಲ ಅಸಿಸ್ಟೆಂಟ್ ಗಳು ನಮಗೆ ತುಂಬಾ ತೊಂದರೆ ನೀಡ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ ತುಂಬಾ ನಮಗೆ ತೊಂದರೆಯನ್ನು ಬಹಳ ಅಂದ್ರೆ ಬಹಳ ನಿಡುತ್ತಿದ್ದಾರೆ
ನಮ್ಮ ವಿಷಯಲ್ಲ ಇದಲ್ಲಿ ಅದೇ ರೀತಿ ತೊಂದರೆಗಳು ಯಾವ್ದು ಇಲ್ರರಿ ಅದು ಶಿಕ್ಷಕರಾಯ್ತು ಅವರ ಅವ್ರಿಗೆ ಸಹಾಯ ಮಾಡುವ ಸಿಬ್ಬಂದಿ ವರ್ಗದವರ ಆಯ್ತು ನಮ್ಗೆ ಎಲ್ಲಾ ರೀತಿಯಲ್ಲಿ ಹೊಂದಾಣಿಕೆ ಆದಗತರ ನಾವು ಯಾವುದೇ ರೀತಿ ನಾವು ಅಂಕಮ ಅಂಕಗಳನ್ನು ಕೇಳಲು ನಾವು ಕಷ್ಟ ಪಡುವುದಿಲ್ಲ ರೀ ಅದು ಪರೀಕ್ಷೆ ನಾವು ನಾವು ಮಾಡುವ ಕೆಲಸದಲ್ಲಿ ಮಾತ್ರ ಅವರು ನಮ್ಮ ಅಂಕಗಳನ್ನ ಕೊಡ್ತಾರೆ ಅವ್ರು ನಾವು ಜಾಸ್ತಿ ಕ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರ ಇತಿಚೆ ಒಳ್ಳೆ ವ್ಯಕ್ತಿತ್ವ ಅಂದಿದ್ರೆ ನಾವ್ ಮಾತು ಚೆನ್ನಾಗ್ ಬರ್ತವ್ರೀ ಮತ್ತೆ ಅಂಕಲ್ಗಳನು ಚೆನ್ನಾಗ್ ಬರ್ತವ್ರಿ
ಈಗಿನ ದಿನಮಾನಗಳಲ್ಲಿ ಯು ಎಕ್ಸಾಮ್ ಅಪ್ಲಿಕೇಶನ್ ಬಿಟ್ ತ್ತಿದ್ದಾರೆ ಅದರಲ್ಲಿ ಬೀ ಬಿ ಎ ವಿದ್ಯಾರ್ಥಿಗಳನ್ನು ಸೇರುದ ಕಾರಣ ನಮ್ಮ ಕಾಲೇಜ್ ಲ್ಲಿ ಬಹಳ ಹೋರಾಟ್ ಪ್ರತಿಭಟನೆ ನೀಡುತ್ತಿದ್ದಾರೆ ಅದಕ್ಕೆ ನೀವು ಕೂಡ ನಿಮ್ಮ ಕಾಲೇಜಿನಲ್ಲಿ ಪ್ರತಿಭಟನೆ ಮಾಡಬೇಕು. ಕಂದು ನಾನು ವಿನಂತಿಸುತ್ತೇನೆ
ಹೌದ್ರಿ ನಮ್ಮ ಕಾಲೇಜ ನಲ್ಲಿ ಕೂಡ ಬಹಳಷ್ಟು ಪ್ರತಿಭಟನೆಗಳು ಮಾಡ್ತ್ವಿ ಯಾಕಂದ್ರೆ ಈಗೆಲ್ಲ ನಾಲ್ಕನೇ ಹವತಿ ಇದು ಅಂತಿಮ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಇದು ವೋ ಎಕ್ಸ ಇದು ಇದು ಕೃಷಿ ಕಾರ್ಯದಾರಿ ಈ ವರ್ಷ ಇಲಾಖೆಯ ಸಿಬ್ಬಂದಿಯಿಂದ ಇದು ಬಿಟ್ಟಿದಿದ್ದಾರೆರೀ ಕಾರ್ಯದರ್ಶಿ.
ಹೌದು ಇಲ್ಲಿ ಹಲವಾರು ಯೂನಿವರ್ಸಿಟಿಗಳಲ್ಲಿ ಹೋರಾಟ.
ಸಲ್ರಿ ಇದು ಈಗ ಕರ್ನಾಟಕ ಸಾರ್. ಹಂಗಿದೆ ಅಂದ್ರೆ ಶಿಕ್ಷಣ ಸಚಿವಾಲಯದಲ್ಲಿ ಇದು ಎಂಟು ವರ್ಷ ಎಂಟು ವರ್ಷ. ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಆತರ ಇಡ್ತಾ ಇದ್ದಾರೆ ವುದ್ದೆಗಳನ್ನ ಆದ್ರೆ ಆತರ ಬಿಡೋದ. ಈಗ ಕಾಲದ ವಿದ್ಯಾರ್ಥಿಗಳು ಬಹಳ ತೊಂದರೆ ಆಗ್ತಿದ್ದೆ ರೀ. ಪ್ರತಿ ವರ್ಷ ಸುಮಾರು ಏಳರಿಲೂ ಎಂಟರಿಂದ ಹತ್ತು ಲಕ್ಷ ವಿದ್ಯಾರ್ಥಿಗಳು.
ನಾನು ಸಣ್ಣವನ ಇದ್ದಾಗಿಂದ ಹಲೋ.
ಹಾ ಅಷ್ಟು ಲಕ್ಷ ವಿದ್ಯಾರ್ಥಿ. ಉದೋಗ್ಯಗಳು ಕಾಲೇಜಿಂದ ಹೊರಗೋಗ್ತಾರೆ ಆದ್ರೆ ಉದ್ಯೋಗ ಉದ್ಯೋಗಗಳ ಇಲ್ಲ ನೋಡ್ರಿ ಉದ್ಯೋಗಗಳಿಗೋಸ್ಕರ ಇಂತ. ಉದ್ಯೋಗಗಳು ಬಿಟ್ಟಾಗ ಅದು ಪ್ರತಿ ವರ್ಷ ಬಿಡಬೇಕೆಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ.
ಹಲೋ ನನ್ಗೂ ಸ್ವಲ್ಪ ಮಾತಾಡಲ್ ಬಿಡ್ತೀರಾ.
ಹೇಳ್ರಿ ಮಾತಾಡಿ
ನೀವು ಏನ್ ಮಾತಾಡ್ತಾ ಇದ್ದೀರಾ ನನಗೆ ಒಂದು ಚೂರು ಅರ್ಥ ಆಗತ್ತಿಲ್ಲ.
ಅದು ಅದು ಇಲ್ಲಿ ನಮಗೆ ವಿದ್ಯಾರ್ಥಿಗಳು ಬಹಳ. ತೊಂದರೆ ಕೊಡ್ತಾಯಿದೆರೀ ಸ್ವಲ್ಪ ಮಾತಾಡೋದ್ರ ಆಯ್ತು.
ನೀವು ಒಂದೇ ಉಸಿರಿನಲ್ಲಿ ಆತರ ಮಾತಾಡಿದರೆ ನಿಮ್ಮ ಗಂಟಲಲ್ಲಿ ನೋವುಗುತ್ತೆ. ನೋಡಿ ಸ್ವಲ್ಪ ನೀರು ಕುಡ್ದಿ ಸಮಾಧಾನದಿಂದ. ಹೋರಾಟ ಮಾತಾಡಬೇಕು ಹೋರಾಟದ ಬಗ್ಗೆ ಆಗಲಿ ಏನೇ ಆಗಲಿ ಇ ಓ ಎಕ್ಸಾಮ್ ಬಗ್ಗೆ ಆಗಲಿ ಎಲ್ಲಾ. ಚರ್ಚೆ ಮಾಡೋಣ ಅಂತ ನೀವು. ಒಂದೇ ಸಮನೆ ಹಾಗೆ ಮಾತಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ. ಗಂಟಲಿನಾ ತೊಂದರೆ ಬಾಳ ಆಗುತ್ತೆ ನೋಡಿ.
ನೀವು ನೀವು ಹೇಳೋದು ನಿಜ ಆಯ್ತು ಬಿಡ್ರಿ ನಾವು ಒಂದೇ ಸಮನೆ. ಮಾತಾಡದು ನಮ್ಮ ಗಂಟಲು ತೊಂದರೆಗಳು ಬರ್ತಾವ್ರಿ ನಿಜ ನಮ್ಮ ಸ್ನೇಹಿತ ಯಶವಂತ್ ಕುಮಾರ್ ಅವರು ಸದ್ಯದಲ್ಲಿ ನಾಳೆ ಪರೀಕ್ಷೆಗೆ ಓದ. ನಾಳೆ ನಮಗೆ ಬೇಸ್ ಶಾಸ್ತ್ರದ ಪರೀಕ್ಷೆ ಇದೆ ರೀ ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಪತ್ರಿಕೆ ಆಯ್ತು. ಯಾವದ ಯಾವದಕ್ ಸಂಬಂಧ ಪಟ್ಟ ಪಾಠಗಳು ಅದಕ್ ಸಂಬಂಧ ಪಟ್ಟ ಸಿಲೆಬಸ್ ಆಯ್ತು.
ನಾನು ಕೇಳ್ಪಟ್ಟೆ ಯಶವಂತ್ ಅವರು ಇತ್ತೀಚಿನ ದಿನಮಾನಗಳಲ್ಲಿ. ಅತ್ಯುತ್ತಮವಾದ ಅಂಕಗಳನ್ನು ಪಡೆದು ಕೃಷಿ ಮಹಾವಿದ್ಯಾಲಯ. ಬೆಂಗಳೂರು ಜ ಕೆ ವಿಕೆಯಲ್ಲಿ ಪದಕ ಪಡೆದಿದ್ದಾರೆ ಅಂತ. ನಾನು ಕೇಳಪಟ್ಟಿದ್ದೇನೆ ಅದು ನಿಜವಾ ಹಾಗು ಟಾಕ್ರಪ್ಪನವರು ಅವರ ಜೊತೆ ಸಂಭಾಳಿಕೆ ಹೊಂದಾಣಿಕೆ. ಎಕ್ಸಾಮ್ ಅನ್ನು ಪರೀಕ್ಷೆೆಯನ್ನು ಬರೆದು ನೀಡಿದ್ದಾರೆ ಏನು.
ಹೌದ್ರೀ ಅದು ಮೊದಲನೇ ಮೊದಲನೇ ಬಾರಿಗೆ ಅದು ಬೇಸಾಯ ಶಾಸ್ತ್ರದಲ್ಲಿ. ಉತ್ತಿಮವಾದ ಪರೀಕ್ಷೆ ನೆಡೆಯಿತು ಮೊನೆ
ಹಾ ಅಲ್ಲಾ ನಾನು ಕೇಳಪಟ್ಟೆ ನೀವೇನು ಅಸಿಸ್ಟೆಂಟ್ ಅಸಿಸ್ಟ. ಅಸಿಸ್ಟೆಂಟ್ನನ್ನು
ಆ ಅವರಿಗೆ ಏನು ಆ. ಆ ಏನು ಮಾಡಿದ್ದೀರಾ ಅಂತ ನನಗೆ ಸರ್ ಅವರು ಹೇಳರು ಏನು.
ಅದು ಏನಿಲ್ರಿ ಅದು ಏನಗತ್ತಂದ್ರೆ ಮೊನ್ನೆ ಅವರು ಅಲ್ಲಿ.
ಏನೋ ಮಲ್ಬರಿ ಗಿಡದ ಗಿಡದಲ್ಲಿ ಕೆಲ್ಸ ಮಾಡಲು ಹೇಳ. ಇದಾಗ ನೀವೇನು ಅಸಿಸ್ಟೆಂಟ್ ಅವರಿಗೆ ಅಜ ಅಹ್ ಅಸಾಧ್ಯವಾದ ಶಬ್ದಗಳಿಂದ ಬೇದಿ ಆ ಬೈದಿದ್ದೀರಾ ಅಂತ ಹಾಗೆ ಅವರು ಪ ಪರೀಕ್ಷೆ ಸಮಯದಲ್ಲಿ ಯಾರು ಅಂತ ಹೇಳಿದಾಗ ಶರಣಯ್ಯ ಅಂತ ಹೇಳಿ ನಿಮ್ಮ ಹೆಸರನ್ನು ಹೇಳಿದ್ದಾರೆ ಅದು ನಿಜವಾ
ಹಾ ಅದು ನಿಜಾನೇ ಆದ್ರೆ ಅದು ಅವ್ರ ತಪ್ಪು ಕಲ್ಪನೆ ಅದು ನಾವು ಮೊದಲಿಗೆ ನಾವು ದು ರೇಷ್ಮೆಹುಳು ಸಾಗಾಣಿಕೆ ಅದ್ರಲ್ಲಿ ನ ಓದ್ತಾ ಇದೀವ್ರೀ ಅದ್ರಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದವ್ರೆ ಸಮಯದಲ್ಲಿ ಅವರು ಬಂದಿದ್ದಾರೆ ಹಿಂದಂದುಗಡೆ ಯ ಯಾರೋ ನಾಲ್ಕು ಜನ ಅವಾಚಕ ಶಬ್ದಗಳಿಂದ ಅವರಿಗೆ ಅಂದಿದಲ್ಲಿ ಆ ಶಬ್ ಗಳನ್ನು ಅವರು ಗುರುತಿಟ್ಟುಕೊಂಡು ಅವರು ಮೊದಲು ನನ್ನ ಮೂಖ ನೋಡಿದ್ದಾರೆ ಅವರು ನನ್ನ ಮೂಖ ನೋಡಿ ನೋಡಿದ ತಕ್ಷಣ ಅವ್ರು ನಾನೇ ಅಂತ ತಿಳಿದುಕೊಂಡು ನನ್ನ ಮೇಲೆ ತಪ್ಪು ಆಪ್ಪೋದನೆ ಹೊದಿಸಿ ಶಿಕ್ಷೆ ಬೇರೆ ಹೇಳಿದ್ದಾರೆ.
ಆದ್ರೆ ನೀವು ಏನೇ ಹೇಳಿ ನೀವು ಆತರ ಮಾಡ್ಬಾರ್ದಾಗಿತ್ತು ಆತರ ಶಿಕ್ಷಕರನ್ನು ನೀವು ಅಸಬ್ಯವಾದ ಶಬ್ದಗಳಿಂದ ಬಯಬಾರ್ದಾಗಿತ್ತು. ಆದ್ರೆ ಏನೇ ಹೇಳಿ ನೀವು ನೀವು ಒಬ್ಬ ಪರಿಶು ನೀವು ಒಳ್ಳೆ ಒಳ್ಳೆ ವಿದ್ಯಾರ್ಥಿಯಾಗಿ ನೀವು ಮಾರ್ಗದರ್ಶನ ನೀಡಬೇಕು ಆಗಾಗ್ ಗುರುಗಳನ್ನು ಗೌರವಿಸಬೇಕು ಅವೆಲ್ಲ ಕಲಿಬೇಕು ಈಗಿಂದನೇ ಕಲಿತರೆ ಮುಂದ್ ದನೆ ನೀವು ಒಳ್ಳೆ ವ್ಯಕ್ತಿಯಾಗಿ ನಮ್ಮ ದೇಶಕ್ಕೆ ಇದು ಮಾಡುತ್ತೀರಿ ಈಗ ಆಗಲೇ ನೀವು ಈ ತರ ಮಾತಾಡೋರಿಂದ ನಿಮ್ಮ ನಿಮ್ಮ ಚಾರಿತೆ ಹಾಳಾಗುವುದಿಲ್ಲವೇ.
ನೀವು ಹೇಳದು ಸತ್ಯ ಇದೆರೀ ಆದ್ರೆ ನೀವು ತಿಳ್ಕೊಂಡಿರೋದು ತಪ್ಪು ಅವರು ತಿಳ್ಕೊಂಡಿರೋದು ತಪ್ಪು ಪ್ ನಾನು ನಾನು ಓದುವರ ಬಗ್ಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ನನ್ನ ನಡವಳಿಕೆ ಬಗ್ಗೆ ಇಲ್ಲಿರೋ ನಾಲ್ಕು ಜನ ನಾಲ್ಕು ಮಂದಿ ಆದರ ನಾಲ್ಕು ಜನ ಸ್ನೇಹಿತರಿಗೆ ನೀವು ಯಾರಿಗಾದ್ರೂ ನಿಮ್ಮ ದೂರವಾಣಿ ಸಂಖ್ಯೆ ಇಂದು ಕೇಳಿ ಬೇಕ್ ಕಿಂದ್ರೆ ನನ್ನ ವ್ಯಕ್ತಿತ್ವ ಎಂತದೂ ಒಂದ ನ ಎಲ್ಲ ನಾಲ್ಕು ಜನ ಹೇಳ್ ರೀ ನಾವು ಯಾವುದೇ ರೀತಿ ಒಂದು ಇವ ಇದವರಿಗೆ ಯಾವುದೇ ಶಿಕ್ಷಕರ ಸಿಬ್ಬಂದಿ ಅಸಭ್ಯದಿಂದ ವರ್ತಿಸಿಲ್ಲ ಅಸಭ್ಯದಿಂದ ಮಾತಾಡಿಸಿಲ್ಲ.
ಹಲೋ ನೀವೇನು ಮೊನ್ನೆ ನಿಮ್ಮ ವಸಂತಿ ನಿಲಯದಲ್ಲಿ ಯಾರಿಗೂ ಹೊಡೆದಿರಾ ಅಂತ್ ಅಂತ ಕೇಳಿಪಟ್ಟೆ ಇದ್ದೇನೂ. ಯಾರಿಗೂ ವಸತಿ ನಿಮ್ಮ ವಸತಿ ನಿಲಯದಲ್ಲಿ ನೀವು ಒಂದು ಹೊಡೆದಿರ ಅಂತ ಏನು ಅವನ ಏನೂ ಹೇಳಿದ ಕಾರಣ ಹೊಡೆದಿದ್ದಾರ ಅಂತ ಕೇಳ್ಪಟ್ಟೆ ಆವುದೋ ನಿಜವಾ.
ಇಲ್ಲ ರೀ ಅದು
ನಿಮಗೆ ನಿಮ್ಮ ಕೋಪ ಬಹಳ ಜೋಗೆ ಬರುತ್ತದೆ ಅದನ್ನು ಸಮಯದಲ್ಲಿ ಪಟ್ನೆಯನ್ನು ಹಿಡಿದು ಕೊಳ್ಳಬೇಕು ಆದ ಕಾರಣ ನಿಮ್ಮ ಕೋಪವನ್ನು ನಿಮ್ಮ ಹತೋಟಿಯಲ್ಲಿ ಇಡಿದರೆ ನೀವು ಇದು ಮಾಡುತ್ತೀರಾ.
ನೀವು ಹೇಳಿದ್ರ ನಿಜ ಇದ್ದರಿ ಆದ್ರೆ ನಮ್ಮ ಕೋಪನು ಆತೋಟಲ್ಲಿ ಇಟ್ಟಕೊಳ್ಳತ್ತಿದ್ದೆ ಆದ್ರೆ ನಾ ಪರೀಕ್ಷೆಯ ಸಮಯದಲ್ಲಿ ಬಂದು ತೊಂದರೆ ಕೊಟ್ಟ್ರೆ ಯಾರಿಗಾದ್ರರು ಸಿಟ್ಟು ಬರುತ್ತೆ. ನಂಗು ನಾನು ಓದುವ ಸಮಯದಲ್ಲಿ ಬಂದು ನನ್ನನ್ನು ಸ್ವಲ್ಪ ತೊಂದರೆ ಕೊಡ್ತಿದ್ದ ಬಾಳ ತೊಂದರೆ ಕೊಡ್ತ್ ತ್ತಿದ್ದ ಹಾಗಾಗಿ ನನಗೆ ಸಿಟ್ಟು ಬಂದು ಸ್ವಲ್ಪ ಹೊಡೆದಿದೆ ಆದ್ರೆ ಎಲ್ಲಾ ಅಲ್ಲೇ ಬಗೆಹರಿಸಿಕೊಂಡಿರು ಆದ್ರೆ ಏದು ಅ ಮುಂದಿನ ಸಲೀೆ ಸಮಯ ಮುಂಂದಿನ ದಿನಾವಣೆಲ್ಲ ಆಗಲ್ಲ ಆಗಲ್ಲ ಬಿಡ್ರಿ ಅದು ಅದ ಯಾಕಂದ್ರೆ ನಾವು ನಾವು ಸ್ನೇಹಿತರ ಸ್ನೇಹಿತರಡ ಜಗಳ ಅನ್ನೋದು ಸಾಮಾನ್ಯ ರೀ ಈಗಿನ ಕಾಲದಲ್ಲಿ ಹೊಂದಿಕೊಂಡ ಜಗಳ ಆಡೋದು ಹೊಂದಿಕೊಂಡು ಹೋಗೋದು ಜಗಳಾಡೋದು ಹೊಂದ್ಕೊಂಡು ಹೋಗೋುದು ಈ ಎಲ್ಲ ಸ್ನೇ ಸ್ನೇಹಿತರಲ್ಲಿ ಎಲ್ಲಾ. ಸಮಾನ ಸಮಾನತೆಯಲ್ಲಿ ಇದೆ ಇವಾಗೆಲ್ಲ ನಾವೆಲ್ಲ.
ನೀವು ಈ ತರ ಒದರಾಡಿರೋ ಕಾರಣ ನಿಮ್ಮ ಗಂಟಲಲ್ಲಿ ತುಂಬಾ ಇದಾಗಿದೆ ನೋಡಿ. ಅದರಿಂದ ನೀವು ಸ್ವಲ್ಪ ನಿಧಾನವಾಗಿ ಮೆತ್ತಗೆ ಮಾತಾಡಿ. ಹಾಗೆಯ ನಿಮ್ಮ ಹಾಸ್ಟೆಲಿನಲ್ಲಿ ಸುಚಜೀತವಾದ ಶೌಚಾಲಯಗಳು. ಇದಿಯಾ ಏನು ಅದೇ ಹಳೆ ತರದ ಶೌಚಾಲಯಗಳನ್ನು ಇದೆ ನಿಮ್ಮ ವಾರ್ಡ್.
ನಮ್ಮ ವಿಶ್ವಾಲಯದ ಬಗ್ಗೆ ನೀವ ಏನು ತಿಳಿದಿರ್ರಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಾಪ್ತ. ನಮ್ಮ ಈ ಕರ್ನಾಟಕದಲ್ಲಿ ಕೃಷಿ ಪದವಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರ. ಉತ್ತಮ ಸ್ಥಾನ ಎಂದರೆ ಅದು ಬೆಂಗಳೂರು ಜಿ ಕೆ ವಿ ಕೆ ಅಂತ ಕಾಲೇಜಿನ ಅಂತ ವಿಶ್ವವಿದ್ಯಾಲಯ. ನೀವು ಅಸಮಾಧಾನ ಅಸಮಾಧಾನವಾಗಿ ತಿಳಿದಿರ್ರಿ.
ಅಲಲ್ಲಿ ಸ್ವಲ್ಪ ಕೇಳಿ ನಿಮ್ಮ. ಕಾಲೇಜಿನ ಪ್ರಾ ಪ್ರಾನ್ಸಿಪಲ್ರಾದ ಕುಜನೂರ ಅವರು ಏನು. ತಮ್ಮ ವರ್ಗಾವಣೆಯನ್ನು. ಗಂಗಾವತಿಗೆ ತಗೊಂಡುಕೊಂಡಿದ್ದಾರೆ ಅಂತ ಕೇಳಪಟ್ಟೆ ಅವರು ತುಂಬಾ. ಶಿಸ್ತಿನ ವ್ಯಕ್ತಿ ಅಂತನೂ ಕೇಳಪಟ್ಟೆ ಅದು ಕರೆಯ.
ಸರಿ ಅದು ನೀವು ತಿಳಿದಿರೋದು ಪ್ರಾಂಶುಪಾಲರ ಅಲ್ಲೇ ನಮ್ಮ ವಸತಿ ನಿಲಯದ ಪಾಲಕರು. ವಸತಿ ನಿಲಯದ ಪಾಲಕರು ಡಾಕ್ಟರ್ ಬಸವರಾಜ್ ಗಾಣಗಿರ್ ಸರ್ ಅಂತಿದೀ ಅವರು. ನಮ್ಮ ನಮ್ಮ ಕಾಲೇಜಿನಿಂದ. ನಮ್ಮ ವಸತಿ ನಿಲಯದಿಂದ ಮತ್ತೆ ಇದು ಗಂಗಾವತಿ ವಸತಿ ನಿಲಯಕ್ಕೆ ವರ್ಗಾವಣೆ ಆಗಿದ್ದಾರೆ.
ಹಾ ಮತ್ತೆ ನೀವು ಹಲವಾರು. ಒಳ್ಳೆ ಕೆಲ್ಸ ಮಾಡಿದ್ದೀರಾ ಅಂತ ಕೇಳಪಟ್ಟಿದ್ದೇನೆ ನೀವು ಏನೋ. ಯಾವುದ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆದು. ಆ ಕಾಲೇಜಿನ ಹಾ. ಜನರಲ್ ಸೆಕ್ರೆಟ್ರರಿ ಅಂತ ಹೆಸರುವಾಸಿಯಾಗಿದ್ದೀರಾ ಅಂತ ನಾನು ಏನೊ. ಬಯಸಿದ್ದೇನೆ.
ಹಾ ಹೌದ್ರಿ ನಾವು ಓದುತಿವ್ರಿ ಆದ್ರೆ ನಿಮ್ಮಷ್ಟು. ಚೆನ್ನಾಗೇನು ಓದಲ್ಲ ಬಿಡ್ರಿ ನಿಮ್ಮ ಸ್ನೇಹಿತರು ನಾಲ್ಕ್ ಜನ ಕೇಳಿದ ರೀ ನಾನು. ನೀವು ಅತ್ಯುತ್ತಮವಾದ. ಪ್ರದರ್ಶನವನ್ನು ಕೊಟ್ಟಿದ್ದೀರಂತ ನಿಮ್ಮ ಓದುವುದರಲ್ಲೇ ಆಯ್ತು ನಿಮ್ಮ ಭಾಷಣದಲ್ಲ ಆಯ್ತು. ನಿಮ್ಮ ವ್ಯಕ್ತಿವದು ಆಯ್ತು ಇವು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮೊನ್ನೆ ನಡೆದ. ಕಾರ್ಯಕ್ರಮದಲ್ಲಿ ನೀವು ಚೆನ್ನಾಗಿ ಭಾಷಣ ಮಾಡಿದ್ದೀರಂತ ಚೆನ್ನಾಗಿ. ನೀವು ನೋಡುವುದಕ್ಕೂ ತುಂಬಾ ಚೆನ್ನಾಗಿ ಕಾಣತೀರಂತ ನಾಲ್ಕು ಜನ. ವಿದ್ಯಾರ್ಥಿನಿಯರು ಸಹ ನಿಮ್ಮ ಹಿಂದೆ ಇದಾರೆ ಅಂತ.
ನಾವೇನು ಆತರ ಏನು